ಹಾ ಕಸ ತು ಭ ಏನ ಇಲ್ ನೋಡುವ ಊಟ ಮಾಡಬೇಕಂತ ಹೇಳಿ ಎಲ್ಲಾ ಸೋಸ್ಕೊಂಡ್ ಕುೂತಿದ್ದ
ಹೌದು ಮಾಡ್ತಿದ್ದೇನೆ ಊಟ ಈಗ
ಹಿಂಗ ಏನಂತಾರ ಪಲ್ಯ ಗಿಿಲ್ಲ ಅವ ಎಲ್ಲಾ ಹಚ್ಕೊಂಡ್ ಎಡ್ಲಾತಿವಿ ಚಂದ
ಹ್ಮ್.
ಇ ಜಲ್ದಿ ಉಣಲ್ಲ ಲೇಟೇ ಮಾಡ್ತೀವಿ ಅಂದ್ರ ಎಲ್ಲರೂ ಬರತನ ಉಣಲ್ಲ
ಹಾ ಹಾ ಹಾ
ಎಲ್ಲಾ ಹಿಂಗ ತಂದ್ ಇಡ್ತೀವಿ ಪ್ಲೇಟ ನೀರುಗಳು ಹ್ಮ್ ನೀವೇಏನ್ ಅಡ್ಗೆ ಮಾಡಿದ್ರಪ್ಪಾ
ಮಾಡ್ಬೇಕೇ ನೋಡಿ ನಾವ್ ಅಡಿಗೆ
ನಿಮ್ದು ತೀರಾ ಲೇಟ್ ನಮಲ್ಲಿ ಲೇಟ್ ಹತಾರ ಇಲ್ಲಿ
ನ ಲೇಟ್ವಾ
ಹ್ಮ್ ಗುಂಡಾಮ ಬ ಗುಂಡಾಮ ನೀ ದ ಮ ಬಧಿ ಲೇವ
ಹ್ಮ ಹೌದು ಯಕ್ಕಾ
ನೀ ಬ ಬ ಬರ್ತಿ ಅಂದ್ರೆ ಬರ್ತಾ ಆತ್ ನೋಡಕಿ
ಹಳ
ಹ್ಮ ಹೇಳಲ್ಲ ಯಾಕೆ ಮಾಂಕಿ ತಿನ್ನಾಕ ಅಕ್ಕ ಬಂದಳ ಅಂದ್ರೆ ಬರ್ತೇನಂತ
ಯಾವಾಗಾಗಂದ
ಆಕಿ ಫೋನ್ ಹಚ್ಚಿರ ಮಧ್ಯಾಹ್ ತ
ಹ್ಮ್ ಈಗ ಎಲ್ಲಿದ್ದೀನಿ
ನಾ ಮನ್ಯಾಗ ಮ್ಯಗ ಮ್ಯಾಗ ಇದ್ದೀನಿ ಈಗ ಬಂದ ಮ್ಯಾಗ
ಇಬಡು ನಾಳೆ ಮಲ್ಲ
ಹ್ಮ್ ಕ ಸ್ವಪ್ನಾಕ ಖಂಡಿನಕೋತೆ ಕೂತ ನೋಡು
ಕೆಳಗಳಗಣ ಟ ವಿ ಗದ್ದಲ್ ಕೆೇಳಸ್ತದ
ಹಾ
ಹ್ಮ್
ಹ ಹೌದು
ಹ್ಮ್ ಎಲ್ಲರುೂ ಏನ್ ಮಾಡತ್ತಾರ ಮನ್ಯಾಗ ನಿಮ ಮನ್ಯಾಗ
ಎಲ್ಲಾರು ಕುಂತಂತಾರಮಣ
ಹ್ಮ್ ತನ ನೀ ಬಸಿ ಇದ್ದೇನು
ಹೌದು ನಾನು ಇವತ್ ಗುರುವಾರಲ್ಲ ಒಂದು ಅಂಗಡಿ ತಾನ ಸ
ಅಕ್ಕ ನೀ ರಾಯರಿಗ ಇಲ್ಲೇ ಬಿಟ್ಟು ಹೋಗಿದಲ್ಲ.
ಮೂನೇ ಅವದಂಗಿಂಗ ಇದರ್ ನ
ಚಲಿ ಸ್ಪ್ನಕ್ಕ ಏನತ್ತ ಅವ ಮನಿಗ್ ಹೋಗ ಮಲ್ರಾಯ
ಹ್ಮ್ ಅಲ್ಲೇ ಇರಾಮಾನಲ್ಲ ಆಕ್ಚುಲಿ ತಿಮ್ಮ ಕೇಳಿಲಿ ಅಲ್ಲಿ ಮಂತ್ರಾಲಯನಾಗ ಸಿಕ್ಕಿತ್ ನೋಡು ಅಕಿಗೆ ಅಲ್ಲೇ ತೊಳ ಅಲ್ಲೇ ತೋಬೇಕಾಗಿತ್ತ ಕೀ
ಕದು
ಹ್ಮ್
ಏ ಅಕ್ಕ ಅದು ತಬಾರ್ದಂತ
ಏನಾಗಲ್ಲ ಅದ್ಕೇನ್ ಬಾಳ ಏನ ಆಾಗಿದ್ದಿಲ್ಲ ದೇವ್ರ ಫೋಟೋ ಇತ್ತು ಅದೇನ್ ಸಂಬಂದಿಲ್ಲ ನೀ.
ಅಂತರ್ ಪೈಲ್ ನಂಬಲ್ ಜಾಸ್ತಿ ಮಂದಿ ಎಂದ ರಂಗೆ ಎಂದರ ಅದಕಂದ.
ಹ್ಮ್. ಇಲ್ ನಮ್ ಊರ ತಗ್ ಬರ್ಬೇಕತ್ ನಾ ತಂದ ಇಟ್ಟಿದ್ ನೋಡೋಗ ಪ್ರಸಾದ. ರಾಯಾರ್ದ ಮೂರ್ತಿ ಅಲ್ಲೇ ಬಿಟ್ಟತಾನೆ.
ಾನೆ ದ ಆತ್ಾಯಷ್ಟ್ದ.
ಅಕ್ಕಿಿಗೆ ಹೋಗದಿತ್ತದು.
ಅದೇನೇ. ಅದೇ ನೀನ್ ನೋಡು ಏ ನೀನ್ ಬದಿರ ಅವನಲ್ಲಾಯ ಸುಮಂಗ ಕೂಡ ಅತ್ನಾ ಅಂದ.
ಹ್ಮ್.
ಹ್ಮ್. ಹಾ. ಇಲ್ಲ
ಏನಪ್ಪ.
ಮಮ್ಮಿ ಕರ್ಲಿತಿರು.
ಮೂಊಟಕ್ಕ.
ಹ್ಮ್.
ಹ್ಮ್.
ನ ನ ಅಲ್ಲ ಅದ.
ಹ್ಮ್.
ಹ್ಮ್ ಮತ್ತ.
ಮತ್ತೆಲ್ಲಿ ಹೋಗಾಗ ನೋಡುವಾಗ.
ಸ್ವಪ್ನಾ ಕಚಳ.
ಹ್ಮ್ ಮಾರಚ್ಚು.
ಹ್ಮ್ ನಿುಕ್ಕ
ಚಿನ್ನು.
ಹ್ಮ್.
ಮಕ್ಕೂರು ಎಲ್ಲ.
ಹ್ಮ್. ಮತ್ತೆ ನೀ ಇಲ್ ನಮ್ ಕಡೆ ಭ ಸಮಾಚ ಆ ಮಳೆ ಬಂದದಾ.
ಇಲ್ಲ ಮಾಡೇ ಅದವತ್ತು.
ನಾ ಬಲ್ರರಿ ಮಳಿನೇ ಬರ್ಲಕ್ಕ ಅದು. ಹ್ಮ್.
ನಿಗೆ.
ಹ್ಮ್.
ದಾಸತ ರಾತ್ರಿ ಹಾ ಹಲೋ. ಕೆಸಲ ತ ನೀಗ.
ಹಾ ಹಾ ಕ ಸಾತ ಹತ ಹಲೋ ಹಲೋ. ಕಸ ಆತದ ಕಸ ಆತದ ಈಗ ಹ್ಮ್. ಹ ಚಿ ನ್ನ ಇದ ಏನ್ ಮಾಡಾತಾರ.
ಹ ಏನಿಲ್ಲ ಅವರು ಸ್ಟಡಿ ಮಾಡ್ಯಾರ ಫೋನ್ದಾಗ ಏ ಮಾಡ್ಕೋ ಉತ್ತರ್ ನೋಡುವ.
ಹ್ಮ್ ಯಾರಿಗ್ ನೋಡ್ತಾರ ಅನ್ ಸೊಪ್ಕನು.
ನೋಡ್ತಾರ ಅವ್ರ ಫೋನ್ ಬೇಕ್ರ.
ಹ್ಮ್ ಅವ್ರ್ದು ಊಟ ಆಗಿಲ್ಲ ನಿಿನ. ಅಡ್ಗಿನಿ ಮಾಡಿಲ್ಲ ಅಂದೇನು.
ಅಡಿಗೆ ಇನ್ನ ಅಲ್ಲ
ಚಾ ಕುಡ್ದಿದಿಲ್ಲ ಮಿಸ್ ಮಾಡ್ಲಾರ್ದಂಗ
ಚಾ ಕುಡ್ದ ನೀವ
ಹ್ಮ್ ಸಣ್ಣು ಕಾಪತ ಬಡಜರ ದೌಡತ
ದೊಡ್ದ ತೊಳತೀನಿ
ಅದೇಂದ ಸ್ವಲ್ಪ ಕುೂಡ್ದ ಅಂದ್ರ ಕರೆಕ್ಟ್ ನೀ
ಒಂದೊಂದು ಗಿದ್ನ ಗಿದ್ನ ಕೊಳವಿ ಕೊಳವಿ ಸಾಲ ಅಲ್ ನನಗ
ಅದಕ್ಕೆ ಸ್ವಲ್ ಸ್ವಲ್ಪ ಕುಡ್ದ ಅಂದ್ರ ಸವರಪ್ತಿ
ಹ್ಮ್ ನದಕ್ಕೆ ಸ್ವಲ್ಪ ಸ್ವಲ್ಪ ಕುಡಲ್ಲ ನ
ಹ್ಮ್ ಜಾಸ್ತಿ ಕುಡಿತತೆ ದಪ್ಪಿದು ಬಿಡು ಅದೆಲ್ಲ
ಹ್ಮ್ ಕಸಿದಮ್ಮಗನ್ನು
ಹ್ಮ್ ಅದಕೆ ಮಾರಿ ಮ್ಯಾಲೆ ಭೀ ದಮಧಮನ್ ಬಕ್ಕಿ ಆಲತವ.
ಹೋಗಿಲ್ಲ.
ಅದಕ್ಕೆ ಅವು ಕರಗೂಸ್.
ಏ ಇದ್ದ ಅಲ್ಲೇ ಇದ್ದವಪ್ಪ ನಾವವು ಬೋ ಮಾಡಿದೇವು ಇಬ್ರ ಕಲ್ಕ್ ಸಾಧನೆ ಮಾಡಿದೇವು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
ಬೋ ಬೋ ತಲೆ ಹಾಕಮ ರಬ್ಬಲ್.
ನ್ಂಗಡಿರೆ.
ಅವು ಡ್ರೆಸ್ ಇದು ಹಿಂಗ ನನ್ ಡ್ರೆಸ್ಸ ಇಂದು ಹೊಸ ಡ್ರೆಸ್ಸ ಇಂದು ತೋಳ. ಕತ್ತರ್ಸಿವ.
ಹ್ಮ್.
ಕತ್ತರ್ಸಕಿಸ ಅಂದ್ರ ಮ್ಯಾಕ್ ಮಾಡ ಮಾಡ್ದಿ ಮ್ಯಾಕ್ ಇದು ಅಲ್ಲ. ಅದು ಉಳ್ದಿತ್ತಲ್ ಬಟ್ಟಿ ಅದು ಆಂಟಿ ಬಳಿ ದಿಸಕೊಂಡ್ ಬಂದಿದಾವ. ಇಸ್ಕೊಂಬಂದು ಅದು ಮಡ ಇಕ್ಷಿಂದ ಹೊಲ್ದಿದೆೇವು.
ಹ್ಮ.
ಸ್ವಪ್ನಾಕ ನಿಂಗ ಹೇಳಿದ.
ಇಲ್ಲ ಹೇಳಿಲ್ಲ ಈಗೇನ್ ಹಚ್ಚಿಲ್ಲ ಯಾವಾಗ್ ಮಾಡ್ರಿ ನೀವು. .
ಏನ್ ಮಾಡಿದ ನೋಡು.
ಹ ಅದೇನೇ ಇಲ್ಲ.
ಹ್ಮ್. ನೀ ಏನ್ ಮಾಡಿದೀ ಹ್ಮವಾ ಹೋಗಿದ್ದ.
ಹ್ಮ್.
ಹ್ಮ್ ಹಾ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
ಹ್ಮ್ ಅಕ್ಕ ಹ್ಮ್.
ಏನಂತ.
ಏನಿಲ್ಲ ನೋಡು ಅಕ್ಕಾ ಸುಮನ್ ಕೂತಿದ್ದ. ಹ್ಮ್. ಇಲ್ಲ ಡಬಲ್ ತ್ರೀ. ಸವೆನ. ಒನ್ ಸೆವೆನಾ ಒನ್ ಏಟ್ ಒನ್ ಏಟ್. ಈ ಕಾರ್ಡ್ ನಂಬರ್ ಹೇಳತಿಕ. ಹ್ಮ್‌ ಹ್ಮ್. ಮತ್ತ.
ಮತ್ತೆ ನೋಡುವಾಗ.
ನಿಂದೆ ಹೇಳ್ಬೇಕಕ್ಕ.
ನಿಮ್ ಕಣ್ಣಲ್ಲ ಎಲ್ಲ.
ಹ್ಮ್ ಏನನ ಇರ್ಲ ನಿಮ್ ಕಡೆ. ನಿಮ್ ಕಡಿ ಏನೇನು ಇರಲ್ಲಿಲ್ಲೇನು.
ಕೆಲಸಲ್ ಆಗ್ಯದ.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
ಏನಂದೀ ಏನಂದೀ.
ಹಲೋ ನಿಮ ಕಡೆ ಇರ್ಲೇನ ಅಂದ.
ಏನು ಇಲ್ಲ ನೋಡು.
ಹ್ಮ್. ಮತ್ತ. ಹಾ ಕೇಳ್ತೀನಿ ಬರಿಲಾತಿಯಲಾ ಅವ ನೀ.
ಮನಿನೇ ಬಂದು ಹೋಗಿಲ್ಲ
ಬಾಮನ್ಸು ಬರ್ಲಾ
ಹ್ಮ್ ಮಂಚ ಬರಯ ಅತ್ತ ಕಲ್ಲಸತ
ಹ್ಮ್
ಹ
ಹಲೋ
ಏನಂದ ಹಲೋ
ಹಲೋ
ಕಸಲತದಾ.
ಹಾ ಕೆಸವಾ ಹಲೋ ಹಾ ಮಾನ್ಕ ಸೀಸನ್ ಅದ ಏನಮ್ ಮ ಕಡಿ ಏನ್ ಇಲ್ಲ
ಏನು
ಮ್ಯಾಂಕಿ
ಮಾವಿನಿಕ ದಿನ ಅವೇ ನದಾವಣ ನಮ್ಮ ಮತ್ತೆ ಒಂದೊಂದ್ ಕೆಜಿ ಬೇಕು ನಮಗೆ
ಹಾ ತಿಂದಿದಿ
ತ್ತ ನ ಗೋ ಸಕಣ ಮಾಡಡಾಗ
ಅದೇ ಹಣದು
ಅದ
ಬಕ್ಕಿ ಆಗ ಕೂಡ ನೋಡ್ ಮಾರಿಯಲ್ಲಾ
ನಾ ಉನ ಲಾಗಿಿ ಎವ ಬಾರ ಸಮಿ ನನ್
ಹ್ಮ್ ಅದೇಂತ
ಹ್ಮ
ಮತ್ತ
ಮತ್ತೆೇನುಡದದ
ಹ ಹಲೋ
ಮತ್ತೇನಡವಾ
ಅ ಮತ್ತೆ ಏನಿಲ್ಲವಾ ನೀ ಇನ್ನ ಹನ್ನೊಂದಕ್ ಮಕ್ಕೋತಿೀರ ನ್ಲ್ಲಾ
ಹ್ಮ್
ನಾ ಅಡ್ಗಿ ನಮ್ಮ್ ಕೂತೀ್ರಿ ಈಗ್ ಭ
ಮಲ್ಲ ಎಟ್ನಾತ
ಹ್ಮ್